ಹತ್ತು
ಇವಾಗ ಕೇಳಿಸ್ತಿದ್ದೇನಾ
ಹಾ ಕೇೇಳಸುತ್ತ ನಿಮ್ಗೆ
ಹಾ ಕೇಳಿಸ್ತಿದೆ
ಏನ್ ಮಾಡ್ತ ಊಟ ಆಯ್ತು ನಿಮ್ದು
ನಮ್ದು ಜಸ್ಟ್ ಆಯ್ತು ಏನ್ ಬೆಳಗ್ಗೆನೆೇ ಫೋನ್ ರಿಸೀವ್ ಮಾಡಿಲ್ಲ ನಾ ಆಪ ಅಲ್ಲಿ ಎರಡ್ ಮೂರ್ ಸಲ ಮಾಡಿದ್ದೆ
ಎಲ್ಲ ಸವತ್ತು ಕೆಲಸ ಇಚ್ಚಾ
ನೀವು ಫೋನ್ ಮಾಡಿ ಅಂತ ಮೆಸೇಜ್ ಹಾಕಿದ್ರಿ ನನ್ ಫೋನ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಮೆಸೇಜ್ ಹಾಕಿದ್ರೆ ನೆಟ್ ಎಲ್ಲಾ ಆಫ್ ಮಾಡಿದರ
ನೆಟ್ವರ್ಕ್ ಇ ನ ಈ ಕಡೆ ಕೇ ಹೊಲಕ್ಕೆ ಬಂದಿದ್ದೆ
ಹೌದಾ ಹ್ಮ್ ಹ್ಮ
ಅದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಲ್ಲ
ಹ್ಮ್
ಅದಕ್ಕೆ ಸಹ ಮಾಡಿಲ್ಲ ನ ಏನ
ಎರಡ್ ಮೂರ್ ದಿನ ಆಯ್ತು ಒಂದ್ ಕಾಲ್ನು ಮಾಡೇ ಇಲ್ಲ ಮೊನ್ನೆ ಮಾಡಿದ್ದೆ ಇಲ್ಲಷ್ಟ
ಎರಡು ಯಾವುದೇ ಕೆಲಸ ಆಗ್ಬಿಟ್ಟಿದ್ದ ಭಾಳ ಬರೀ ಅಲ್ಲಿಗೆಲ್ಲಿ ಒ ತಡದೇ ಆಗತ್ತು
ಹ್ಮ ಹ್ಮ್
ಕಕ್ಕೆೆ
ಏನ್ ಕೆಲ್ಸ ಇದೆ ಹಾ
ಹೊಲ್ದ ಕೆಲ್ಸ ಇಯತ್ತಾ
ಏನು ಕೆವಸ ಅವತು
ನಮ್ಮ ಮಮ್ಮಿ ಅವರು ಎಲ್ಲರು ಬಂದಿದರು ಕೆಲಸ ಮಾಡಕ ಅದಕ ಬಂದದ್ದುಲ್ಲಿ ಅವ್ರ ಜೊತೆೇನೆ
ಏನ್ ಹಾಕಿದ್ದೀರಾ ಹೊಲ್ದಲ್ಲಿ
ಕಾಟನ್ನು ಹತಿ ಅ ಹತ್ತಿ ತೊಗರಿ
ಮತ್ತೆ ನಾವು ಹ್ಮ ನೀವ್ ಫೋನ್ ಮಾಡಿ ಅಂತ ಹೇಳಿದ್ರಿ ಫೋನ್ ಮಾಡಿದ್ರೆ ಪಿಕ್ ಮಾಡಿಲ್ಲ ಅವಾಗ ಮಲ್ಕೊಂಡ ಅವರು ಈಗ ಅದವೇ
ಬರೇ ಮಲ್ಕೊಳದ
ಇವತ್ತೇ ಮಲ್ಕೊಂಡಿದ್ದೇನಿ ನಾನು ನಿನ್ನೆ ರಾಯಚೂರು ಹೋಗ ಹೋಗಿದ್ವಿ ಮೊನೆ ರಾಯಚೂರ್ ಹೋಗಿದ್ವಿ
ಹ್ಮ
ಇವತ್ತು ಫ್ರೀ ಇದ್ವಿ ಫೋನ್ ಮಾಡಿದೆ ಟಾಸ್ಕ್ ಆದ್ರೂ ಕಂಪ್ಲೀಟ್ ಆಗುತ್ತೆ ಅಂದ ಅಂದ್ರ ನೀವು ಪಾಪ ಬುಿಸಿಿ ಇದ್ರಿ
ಬಲೆ ಅದ ಬಂದ ತಮ್ಮಂಟ
ಯಾಕು ಇನ್ನುೂ ಬಂದಿಲ್ಲ ಅಮೌಂಟ್ ಫಸ್ಟ್ ಮೊನ್ನೆ ನೈಟ್ ಬಂದಿದ್ದೆ ಸರಿ ಹಾ
ಯಾದು ಎಷ್ಟು ತೌಸ್ ಹ ಅದು ಇಮ್ಮಿಡಿಯೇಟ್ಲಿ ಬರುತ್ತದೆ
ಹ್ಮ್ ಉಳ್ಗಿದ್ದು ಬಂದಿಲ್ಲ
ಇಂಗ ಇ ನಮ್ದು ಕೂಡ ಇನ್ನ ಬಂದಿಲ್ಲ ಇಬ್ಬ ಒಮ್ಮೇಲೆ ಬರುತ್ತೆ ನನಗ್ ಬಂದು ನಿನ್ ಕೂಡ ಬಂದಿರುತ್ತೆ
ಹ ಹೌದೇನು ಈಗ್ ನಾನ್ ಮಾಡಿದ್ದು ನನ್ ನನ್ ಅಕೌಂಟ್ ಇಬ್ಬರು ತ್ತೆ ಓಕೆ ನೀವ್ ನನ್ ಜೋಡಿ ಮಾತಾಡಿದ್ರ ನಿಮ್ಗುನು ಬರುತ್ತಾ
ಹಾ ನಮಗೂ ಬರುತ್ತೆ ನಿಮ್ಗೂ ಬರುತ್ತೆ
ಇಕ್ವಲ್ ಇಕ್ವಲ್ ಹ್ಮ್ ಹ್ಮ್
ಅದೇ ಬೆನಿಫಿಟ್ ಇದಾರೆ ಅಲ್ಲಿ
ಎಲ್ಲಾ ಕ ಟರ್ಸ್ಕ್ ಕಂಪ್ಲೀಟ್ ಆಯ್ತಾ
ಇನ್ನು ಇಲ್ಲ ಕೆಲ್ಸದ ಏನ್ ಮಾಡೇಿಲ್ಲ
ನಾನ್ ಟ್ವೆಂಟಿ ನೈನ್ಗೆ ಫೋರ್ ಕಾಲ್ಸ್ ಏನ್ ಮಾಡಿದ್ದೀನಿ ಎಲ್ಲಾ ಕಾಲ್ಸುರಿಪ್ ರಿಜೆಕ್ಟ್ ತಗೊಂಡಿದೆೆ ಯಾಕೋ
ಹೌದಾ
ಹೂ ಅವತ್ ಎಷ್ಟು ಮಾತಾಡಿದ್ರುನು ಒಂದುನು ಇ ಯೂಸೇ ಆಗಿಲ್ಲ
ರಿಜೆಕ್ಟ್ ಆದರೂ ಕೂಡ ಬರುತ್ತೆ ಅಮೌಂಟ್ ಕೆಲವ ಅವರು ಅವಂ ಅಮೌಂಟ್ ಕೊಟ್ಟ ಮೇಲೆ ೆ ಅಂತ ಕೊಟ್ಟಿರುತ್ತೆ ನೋಡು ಬ್ಯ
ಇಲ್ಲ ಇದು ಅಮೌನ್ ಟ್ವೆಂಟಿ ನೈನ್ ಡೇಟ್ಗೆ ಮಾತಾಡಿದ್ದು ಅಮೌಂಟ್ ಕೊಟ್ಟಿಲ್ಲ ಕಾಲರ್ ಆಂಡ್ ಕಾಲಿ ನೋಟ್ ಅಂತಂದು ರಿಜೆಕ್ಟೆಡ್ ಮಾಡಿದಾರ
ಅದೇ ಇಲ್ಲ ಕೊ ಕೊಡ್ತಾರೆ ಅವ್ರನ್ನ ಅವ ರಿಜೆಕ್ಟ್ ಆದ್ರರು ಕೂಡ ಅರ್ಧ ಅಮೌಂಟ್ ಕೊಡ್ತಾರೆ ಅವರು
ಹೌದೇನು
ಹೂ ಅಂದ್ರೆ ಹತ್ತು ನಿಮಿಷ ಆಗಿದ್ದು ರಿಜೆಕ್ಟ್ ಆಗಿರುತ್ತವೆ ಅಲ್ಲ ಹಾ ಅದು ಕೊಡ್ತಾರೆ ಅದ
ಹೌದೇನು
ಹೂ
ಈಗ ಎರಡ್ ಸಲ ಹಚ್ಚಿದ್ದು ಟ್ವೆಂಟಿ ಸೆವೆನ್ ಟಾಸ್ಕ್ ಕಂಪ್ಲೀಟ್ ಅಂತ ತೋರಿಸ್ತಿದೆ ಹ
ಟ್ವೆಂಟಿ ಸೆವೆನ್ ಕಂಪ್ಲೀಟ್ ಆಗಿದೆ ನಾ
ಹ ಮೊನ್ನೆ ಟ್ವೆಂಟಿ ಫೋರ್ ಲಾಸ್ಟ್ ಇತ್ತು ಇವತ್ತೆರಡು ಸಲ ಕಾಲ್ ಮಾಡಿದ್ನಲ್ಲ ನೀವು ಪಿಕ್ ಮಾಡಿಲ್ಲ
ಇಲ್ಲಂದೂ ಕೂಡ ನಾನು ಫೋನ್ ಮಾಡ್ತೀನಿ ತಗೋ ಆದರೆ ತರ್ಟಿ ಏ ಟಾಸ್ಕ್ ಮುಗಿಲಿ ನಾನಾ ಅವ್ರಿಗೆ ನಂಬರ್ ಕೂಡ ಈಗ ಕಳಿಸಿದ್ದೀನಿ ಅಂದ್ರ ಕನ್ನಡ ಟ್ರಾನ್ಸ್ಕ್ರಿಪ್ಷನ್್ದ
ಹೂ
ಅವ್ರ ಇನ್ನ ಕಳಿಸಿಲ್ಲ ಕಳಸ್ತಾರಲ್ಲ ಹಾ
ಹೂ ಹೂ ಹ
ಏನ್ ಮಾಡ್ತಾ ಅದಿರಿ ನೀವು
ನಾವ್ ಏನಿಲ್ಲ ನಿನ್ನೆ ರಾಯಚೂರ್ಗ್ ಹೋಗಿದ್ವಿ ನಮ್ಮ ಅಕ್ಕ ಅವ್ರ ಎಲ್ರುೂ ಬಂದಿದ್ರು ಶಾಪಿಂಗ್ ಮಾಡ ಮಾಡಕೆ ಮೊನ್ನೆ ರಾಯಚೂರ್ಗ ಹೋಗ ಆ್ವಿ ನಿನ್ನೆ ಹೋಗಿ ನೈಟ್ ಸೆವೆನ್ ಸೆವೆನ್ ತರ್ಟಿ ಹಂಗ್ ಬಂದುಬಿಟ್ಟಿದ್ವಿ
ಹೂ
ಇವತ್ತೇನು ಇಲ್ಲ ನಾಳೆ ನೋಡ್ಬೇಕು ಎಲ್ಲಾದ್ರೂ ಊಗ್ ಹೋಗ್ಬೇಕ ಅನ್ನೋದಿದೇ
ಎಲ್ಲಿ ಹೋಗ್ತೀರಾ ಈ ಆಧಾರ್ ಕಾರ್ಡ್ ಫ್ರೀ ಐತಂತ ಹೋಗೋದೇ
ಏ ಆಧಾರ್ ಕಾರ್ಡ್ಗೆ ಇಲ್ಲ ಟ್ರೈನ್ಗೆ ಹೋಗ್ತಿವ್ ನಾವು
ಟ್ರೈಂಗ್ಯ
ಹಾ
ನಿಮ್ ಊರಿಂದ ಟ್ರೈನ್ ಇದೇನ
ನಮ್ಮೂರಿಗೆ ಬಸ್ಸೇ ಸಿಗಲ್ಲ ಟ್ರೈನ್ ಎಲ್ಲಿಂದ ಬರುತ್ತೆ
ಮತ್ತ
ರಾಯಚೂರು ಹೋಗಬೇಕ ಅಲ್ಲಿ ಜೆಕ್ಷನ್ ಅಲ್ಲಿ
ಹಾ ರಾಯಚೂರುಜಂಕ್ ಇವಾಗ ಸಿಂಧನೂರು ಟು ರಾಯಚೂರು ಜಂಕ್ಷನ್ ಆಗುತ್ತಲ್ಲ ಆಗ್ತಾ ಇದೆ
ಆಗ್ತಾ ಇದೆ ಹೇಳ್ಬೇಕು ನೋಡಿ ನೀವು ಮತ್ತೆ
ನೀವ್ ಹೇಳ್ಬೇಕೇನಾದ್ರೆ
ಿನದಿಂದ ಜಸ್ಟ್ ಒನ್ ಒನ್ ಕಾಲ್ ಆದ್ರೂ ಮಾಡ್ಬೇಕಿಲ್ಲ ಟೆನ್ ಮಿನಿಟ್ಸ್ ಕಂಪ್ಲೀಟ್ ಆಗ್ತಿತ್ತು ನಂದು ನ್ನ್ಣ
ಇವತ್ತು ಆಗುತ್ತೆ ಹೇಳಿ ಇವತ್ತು ಮಾತಾಡಮ್ಮ
ಏನ ಗೊತ್ತು ಏನಿಲ್ಲ ನನ್ ಮಾತಿಗ್ ಒನ್ ವೀಕ್ ಅಂದೆ ಒನ್ ವೀಕ್ ಮೇಲನೆೇ ಆಯ್ತು ಬಡ್ನೆಸ್ ಅೇ ಒ ಅಷ್ಟೇ ಒನ್ ವೀಕ್ ಮತ್ತೆ ಇವತ್ತು ಒನ್ ಎಕ್ಸ್ಟ್ರಾ ನಾಳೆ ಆಗುತ್ತೆ ಪಕ್ಕ
ನಾ ಇಷ್ಟ ನಮ್ಮ್ ಊರಿದ
ಹಾ
ಹಾ ಇದೊಂದ ಇದ ಒಂದು ಕಂಪ್ಲೀಟ್ ಆದ್ರಿಂದ ಎರಡು ಹುಳಕ್ಕೆ
ಹಾ
ಯಾಡು ಮಾತಾಡಿ ಮುಗಿಸಿ ಬಿಡದ
ಹ್ಮ್ ಇ ಕಾಲ್ ಆದ್ಮೇಲೆ ಮತ್ತೆ ಬೇರೆ ಟಾಸ್ಕ್ ಬರುತ್ತೆ ಅಲ್ಲ
ಹಾ ಇದಾದ್ಮೇಲೆ ಅವ್ರು ಆಕ ನಾನ್ ನಂಬರ್ ಕಳ್ಸಿದೀನ ಅವಾಗೆ
ಹ್ಮ
ಹೇಳಿದ್ದಾರೆ ಕನ್ನಡ ಟ್ರಾನ್ಸ್ಕ್ರಿಪ್ಷನ್ಗೆ
ಹೌದೌದು
ಹಾ
ಸರಿ
ಎಲ್ಲಿಗೆ ಆ ಮನೆ ಒಂಟಿನಿ ಅಲ್ಲ
ಹಾ ಹೇಳಿ
ಏಳಬೇಕು ನೀವು
ಮತ್ತ ಏ ಹೇಳ್ಬೇಕು
ಏನಾದ್ರ ಏನ್ ಮಾಡಕ್ ಇದ್ರೆ ರಾಯಚೂರಗೆ ಏನಿಲ್ಲ
ನಿನ್ನೆ ನಮ್ಮ ಅಕ್ಕ ಅವರು ಕರ್ಕೊಂಡು ಹೋಗಿದ್ರು ಅವ್ರೊಬ್ರು ಕೆಲ್ಸ ಮಾಡ್ ತರ್ ಹುಕಿದವರು ನಾವು ಅಹ ಇನ್ನೊಬ್ರ ಹಾಕದೇನ ಶಾಪಿಂಗ್ ಇತ್ತಂತ ನಾವ ಹೋಗಿದ್ವಿ ಅವ್ರ ಪಾರ್ಟಿ ಕೊಡ್ಸಿದ್ರು
ಹ್ಮ ಈ ಕಡೆ ಏನ್ ಹ್ಮ ಏನು ಏನಕ್ಕ ಶಾಪಿಂಗ್ ಎಲ್ಲ ಮುಗಿತಾ ನಿಂದ
ಹ್ಮ ಹಲೋ ಹಾ ಅದೇ ನಮ್ಮ ಅಕ್ಕ ಅವರು ಪಾರ್ಟಿ ಕೊಡ್ಸಿದ್ರು
ಹ್ಮ್
ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ
ಎಲ್ಲ ಮುಗಿತಾ ಶಾಪಿಂಗ್ ಇಲ್ಲ
ಆ ಊರ್ದಿತ್ತು ನಮ್ದೇನಿಲ್ಲ ಸುಮ್ನೆ ಹೋಗಿದ್ವಿ
ದ ಹೋಗತಾನೆ
ನಮ್ದೇನಿಲ್ಲ ಅವ್ರಗನ್್ ಮಕ್ಳ ಇದ್ದಾವ ಸ್ಪೀಕರ್ ಹಾಕಿದ್ದೀರಾ ವಾಯ್ಸ್ ಡಬಲ್ ಡಬಲ್ ಬರ್ತಿದೆ
ಡಬ ಇದಕ್ಕೆ ಸ್ಪೀಕರ್ ಆದ್ರರು ಬರುತ್ತೆ ಹಾಕಕ
ಎಲ್ಲ ಬರ್ಡ್ಸ್ ಏರ್ಫೋನ್
ಏನಿಲ್ಲ ಯೂಸ್ ಮಾಡಲ್ಲ
ಹ್ಮ್್ಮ ನೀವ ಏನ್ ಮಾಡಿದ್ರಿ ಎರಡು ದಿನ ಫುಲ್ ಬಿಸಿಿ ಇದ್ರಿ
ಬಿಸಿಿ ಇಲ್ಲಿವಲ್ಲ ಕೆಲಸ
ನಿಮ್ ಕಡೆ ಮಳೆ ಬಂದಿದೆೇನಾ ಹ್ಮ್ ಹೇಳ
ಮಳಿ ಏನಿಲ್ಲ ಮನೆ ಹೋದನಾರ ಅದೇ ಕೆಲಸ ಮುಗಿಸೋದು ಮನೆಗೆ ಹೋದ್ಮೇಲೆ ನಮ್ಮ ಅಕ್ಕನ ಮಗ ಇರ್ತಾನೆ ಅವ್ರನ್ನ ಆಡ್ಸ್ಕೊಂತ ಕಂತ್ಕೊ್ಂಬಿಟ್ಟು ನಡದು ಬರೀ ಇದೇ ಕೆಲ್ಸ ಆಗಿದೆ
ಹ್ಮ್್ಮ ಹ
ಮನೇಲಿ ಆರಾಮ್ ಕೊಡೋದ
ನಮ್ಮ ಮನೇಲ ಮಕ್ಕಳ ಇದಾವ ಮಕ್ಳವು ದಪ್ಪಳ ಇಷ್ಟು ಕಾಡಸ್ತಾವ ಇಷ್ಟು ಅಳ್ತಾವ ಅದ್ರಲ್ಲಿ ಬಂದ್ಬಿಟ್ಟು ಮೂರ್ ಜನ ಬಂದಿದಾರ ಈಗ ಬರ್ರೀ ಜಗಳ ಕುತ್ರು ಜಗಳ ನಿತ್ರು ಜಗಳ ಹುಡುಗುರು ನಮ್ಮ ಅಣ್ಣನ್ ಮಗ ಮಗ ಅಲ್ಲ ನಮ್ ಅಣ್ಣನ್ ಮ ಒಬ್ಳಿದ್ದಾಳೆ ನಮ ದೊಡ್ಡ ಅಕ್ಕಂಡ ಮಗಳು ಚಿಕ್ಕ ಅಕ್ಕಂಡ ಮಗಳು ಮೂರು ಜನ ಇದ್ದಾರೆ ಎಲ್ಲರಿಗಿಂತ ಚಿಕ್ಕದಾಗಿರೋ ಹುಡ್ಗಿನ ಎಲ್ರಿಗೂ ಹೊಡಿತಾಳ
ಹ್ಮ್
ಇವು ಉಳ್ಕಿದವು ನಮ್ಮ ಅಣ್ಣನ ಮಗಳಂತೂ ಫುಲ್ಲು ಸ್ಮೂತ್ ಟಚ್ ಮಾಡಿದ್ರೆ ಸಾ ಕಳ್ತಾಳ
ಹೇಳುತ್ತಾರೆ ನೀವು
ಹ ನಾವೇನ್ ಮಾಡೋ ನಮ್ ನಮ್ಗ ಅಕ್ಕನ್ ಮಗಳೇ ಬೇಕ ಇಷ್ಟಿದ್ರು ನಾ ಹಳ್ದನ್ ಕಡೆನೇ ಸಪೋರ್ಟ್ ಹೊಡಿ ಇರ್ತೀವಿ
ಹ್ಮ
ಹ ಮಗ ಇದ್ದಾನ ಮಗಳಿದ್ದಾಳ ನಿಮ್ಮ ಅಕ್ಕಗ
ಮಾಗ
ಎಷ್ಟು ವರ್ಷದವ
ಒಂಬತ್ತಿಂಗ
ಹ ಹಂಗ ಅಂದ್ರೆ ತುಂಬಾ ಚಿಕ್ಕತಾನ ಏನು ಹೇಳಿದ್ರು ಅರ್ಥ ಆಗಲ್ಲ ಬರೀ ಆಟ ಆಡೋದಷ್ಟೇ
ಆಟ ಆಡ್ಸೋದಷ್ಟೇ
ಹ್ಮ್ ನಮ್ಮ ಅಕ್ಕನ್ ಮಗಳು ಒಬ್ಳು ಎರಡ್ ವರ್ಷ್ದ ಮಗ ಅಲ್ಲಾ ಮ ಅಣ್ಣನ ಮಕ್ಳು ಮೂರು ವರ್ಷದ್ದು ಈಗ ಅವ್ರಲ್ರುೂ ಬ್ಯಾಂಕಿಗೆ ಹೋಗಿದಾರ ಅದಕ್ಕೆ ಫ್ರೀ ಇದ್ವಿ ಬೆಳಗ್ಗೆಯಿಂದ ಲ್ ಮಾಡಿದ್ರ ಅಂತ ಮಾಡಿದ್ರ ನೀ ಒಪ್ಪಿಕ ಮಾಡ
ಎಳತ್ತಿನ ಅದು
ಹ್ಮ್ ಅದೇ ಇರುತ್ತ ಮತ್ತೆ ಪ್ರಬ್ ಪ್ರೊಬ್ಲಮ್ ಬಝಿ ಆಯ್ತು ಹತ್ ನಿಮಿಷ ಆಯ್ತು ಕಟ್ಟ ಆಗುತ್ತೆ ಇನ್ನು
ಹಾ ಕಟ್ಟಾಗುತ್ತೆ
ನೆಕ್ಸ್ಟ್ ಕಟ ಆದ ಮೇಲೆ ಹಚಲ ಬಿಸಿ ಇದಿರಾ
ಅಚ್ಚಾ ಅಚ್ಚಾ
ಹ್ಮ ಹಸ್ತಿನಿ